ಹಲೋ ಅಕ್ಕ ಹಾ ಕೆಲಸಲಾತದ ಹಾ ಈಗ ಛಂದ ಕೆಲಸಲಾತದ ನೋಡ್ ನನಗರ ಕೇಳಾತದ್
ನಂಗು ಕೆಳಸ್ಲಾತದ ನೀ ಮಾತಾಡ್ಲತಿದಿ ಹಾ ಬೇಗ್ ಬರ್ತಾಳ ಕೆರೂರ
ಹಾ ಮಧ್ಯಾಹ್ನ ಬ ಬರ್ತಾಳೆ ಈಗ ಹನ್ನೆರಡವರಿಗೆ ಬಿಡ್ತದ ಹನ್ಯಾಡ್ ಆವ ಒಂದವರಿಗೆ ಬರ್ತಾನೋಡ್ ಇನ್ನ ಒಂದುವರಿ ಎರಡೆ ಆಗ್ತದ ಅವ ಬರ್ಲಾಕ
ಅಡಿಗಿ ಮಾಡ್ಬೇಕನ ಮತ್ತ ಮಧ್ಯಾಹ್ನ
ಹ್ಮ್ ಅಡಿಗಿ ಮಾಡ್ಬೇಕ್ ಇನಾ ಏನು ಮಾಡೇಇಲ್ಲ ಅಡಿಗಿ ಮುಂಜಾನೆ ಅಷ್ಟ್ ಅನ್ನ ಮಾಡಿ ಅವನಿಗೆ ಟಿಫನ್ ಬಯ್ಯಲಂದ ಕಟ ಮತ್ತಾ
ಹಾ
ಹ ಅನ್ನ ಮಾಡೇನಿ
ಹ್ಮ್
ಶರಣ್ಯಾ ಅಂತು ಡ್ರೈಫ್ರೂಟ್ಸ್ ಅವು ಇವು ಕಟ್ಕೊಂಡ್ ಹೋಗ್ತಾನ ಸ್ಯಾಟರ್ಡಡೆ ದಿನ ಊಟಾನೇ ತರಗೊಡಲ್ಲ ಸ್ಕೂಲ್ನಾಗ ಅವ್ರ ಸಲವಾಗಿನ್ ಬಾಳೆಹಣ್ಣ ಕೂಡತಂದಿಳ್ ಅವರ್ ಪಪ್ಪಾ ಬಾಳೆಹಣ್ಣ ಎನಸ್ ಕೂಡತನತ್ತ ಕರ್ಕೊಂಡ್ ಹೋಗ್ಯಾರ ಕಾಕಾ ಇದ್ರು ಕಾಕಾ ಅನ್ಕರ ನಷ್ಟಾ ತಿಂದ ಹೋಗಿ ಪುಟ್ಟಿ ಮನಿಗಿ
ಹ್ಮ ಪುಟ್ಟಿಗೆನ್ ಆಯ್ತು ಸೋನಿ ಫೋನ ಎತ್ತಿಲ್ಲ ಅದಕ್ ಅವತ್ತಿನ ದಿವ್ಸ ಇದು ಮಾಡಿದ್ದಿವಸ
ಅಲ್ಲೇನಾಗ್ತದ ಏನು ಆಗಿಲ್ಲ ಅದೇ ಲೇಟ್ ಮಾಡಿ ಹೇಳ್ಯಾರ್ ಒಟ್ಟಿಗೆ ಇಬ್ಬರು ಇದು ಮಾಡ್ಯಾರ ಮತ್ತೇನ ಆಕಿ ಅ ಅಲಿನ ಹೈರಾಳಾಗ್ಯಾರಾ ಈಕಿ ಅಳ್ಕೊತ್ ಕರ್ಕೊತ್ ಫೋನ ಹಚ್ಯಾಳ ಕಾಕಾಗ ಯಾಕ್ ಬಂದಿಲ್ಲ ಅಂತ ಹೇಳಿ ಅವ್ರ ಎದಿ ಆಕಿನ್ನ ಸಿಕ್ಕಿಲ್ಲ ಏನ ಅಂತೇಳಿ ಎದಿ ಒಡದು ಬಂದಾರ
ಹಾ
ಏನ್ ಮಾಡ್ಯೂಲ್ ಆಳ್ಕ ಚಂದ್ರ ಎ ಬರತ್ತನ ಈಗ ಈಗ ಡೈರೆಕ್ಟ್ ಆಗಿ ಇಕ್ಕಿ ಏನ್ ಮಾಡ್ಯಾಳ ಮಾಮಗ ಅಲ್ಲೇ ಕರ್ಕೊಂಡ್ ಹೋಗಿರಿ ಏನ ತಿಕ್ಕಿ ಡೈರೆಕ್ಟ್ ಬಂದ ತ್ತ ಕೇಳಿಲ್ಲ ಬರೇ ಬಂದಿರ್ಲ್ ಬಂದಿರ್ಲ್ ಅನ್ಕೋತೇ ಇಕ್ಕಿ ಕುಂತಾಳ ನಾ ಇನ ಅಲ್ಲೇ ದೀನ ಅಲ್ಲೇ ದಿನ ಅನ್ಕೊ ತ ಅವರ್ಕೂತಾರ ಬಾಂದ್ರಪ್ಪ ಅಲ್ಲ ಇವರು ಚಾಣೆರ ಅವ್ರರ ಆದ್ಯ ಕರ್ಕೊಂಡ್ ಹೋಗಿನಿ ನ ಮತ್ತ ಬಂದಿನಿ ಇಲ್ಲೇ ಹ ಅಂತ ಹಿಂಗಾರೆ ಅವ್ರನ್ನ ಹೇಳ್ಬೇಕಿಲ್ಲ ಅವರು ಭೀ ಹೇಳಿಲ್ಲ ನೀವು ಅದೇ ಕರ್ಕೊಂಡ್ ಹೋಗಿ ಏನ್ ಮಾಡಿರಿ ಯಾಕ್ಯಾರ ಇಲ್ಲಿ ಬ್ಯಾಗ್ನು ಇಟ್ಟಿಲ್ಲ ಏನು ಬಿ ಇಟ್ಟಿಲ್ಲ ಮತ್ ಆಂಟಿ ಬನ್ ಹೋಗಿಲ್ಲಾ ಅಕೀ ಯಾ ಕೇಳಳ್ಬೇಕೆ ಆಕಿನು ಕೇಳಿಲ್ಲ
ಹ್ಮ್ ನಾವ್ ಫಸ್ಟ್ ಕೇಳದ ಹುಡುಗಕ್ ಕಾಣಿಲ್ಲ ಅಂದ್ರೆ ಸ್ಟ್ ಫೋನ್ಸದ ಕೇಳದ ಅದ ಕೇಳ್ತಿದ್ವಿ ಅದೇ ಬಂದ ಗಿ ಇಲ್ಲರೆ ಬಂದಿಲ್ಲ ನೀವು ಬಂದು ಕರಕೊಂಡ ಹೋಗಿರಂತ್ ಆ
ನಾ ನಾ ಅದೇ ಅಂದಾನ ದ್ರ ನೀಕೇಳ್ಬೇಕಿಲ್ಲ ಮೊದ್ಲೆೇ ಮತ್ ಕರ್ಕೊಂಡ್ ಹೋಗಿರ್ಲ ಅಂತ ಅಂದ ನಾ ಬಸ್ನಾಗ ಇದ್ದಾಗೆ ಫೋನ್ ಹಚ್ಚಿನವ್ರಿಗೆ ಅ್ಯ ಬಂದು ಕೊಂಡ್ ಹೋರಿ ನನಂಗ ಬರ್ಲಕ್ ಲೇಟ್ ಆತ ಅಂತ ಹೇಳಿ ಫೋನ್ ಹಚ್ಚಿನಿ ಅವ್ರು ಆ ಏನ ಅಲ್ಲ ಇದಿದ್ದೀನಿ ಅಂತ ಅಂದ್ರು ಅಲ್ಲಿದ್ದೀನಿ ಅಂತ ನದ ಆಕಿಗಏನ್ಸದ ಬಂದ ರುಪ್ಲೆ ಅವ್ ಬಂದ ಕರ್ಕೊಂಡ್ಗ್ಯಾರ ಬಸ್ಸಿಗೆ ಬಂದ ಟ್ರೈನಿಗೆ ಬಂದ್ ಮತ್ ಬಿ ಫೋನ್ ಹಚ್ಚದಾಗ ಏನಂದಾರ ಹ್ ಏನ ಇ ಮಾತ್ ಬಿ ಅಲ್ಲೇ ಇದ್ದಿನ ಅಂತ ಅಂದಾರ ಅವರು ಇಕಿ ಬಂದ್ ಆಮೇಲೆ ಕೆೇಳ್ಬೇಕಕ್ ಆಗಿತ್ತ ಆಕಿ ಆದ್ಯ ಟೈಮ್ ಆಗಿತ್ತಲ್ಲ ಮತ್ ಬಾಂದ್ರಪ್ಲೆ ಕಾರ್ಕೊಂಡ್ ಹೋಗಿರನ ತಿಕಿನೋ ಕೇಳಿಲ್ಲಾ ಮದಲ ಏನ್ ಕಳಾ ಅದೇ ಕರೆ ಇಕಿನು ಬಂದ್ ಕರ್ಕೊಂಡ್ ಹೋರತ್ ಹೇಳಿದ್ ಇಷ್ಟೇ ಕರೆ ಮೊದಲ ಆಮೇಲೆ ಸೆಕಂಡ್ ಮ್ ಬಂದ ಕರ್ಕೊಂಡ್ ಹೋ ಅಕ ನಾ ಕರ್ಕೊ ಬಂದಿನನಿ ಬಾಣಿ ಸೌಕಾಸ ಅಂತ ಅವ್ರ ಹೇಳ್ಬೇಕಿಲ್ಲ ಅವರು ಹೇಳಿಲ್ಲಾ ಈಕಿನ ಮತ್ ಕರ್ಕೊಂಡ್ ಹೋಗಿರ ನ ಅ್ಯಗ ಬಂದಿದ್ರೆ ಅನ್ನೋತ್ ಇಕಿನೂ ಕೇಳಿಲ್ಲಾ ಇವರು ಶಾಣೆ ರೋ ಇವರು ಪೋನ ನ್ಯಾಗ ಹ್ಮ ಬಂದೀನಿ ಇಲ್ಲೇ ಇದ್ದೀನಿ ಅತ್ತ ಅವರು ಅಲ್ಲೇ ಇದ್ರೇನೆ ತಿಕ್ಕ ಅಂದ ಕಿಸೆ ಹ ಆಯ್ತಗ ಹುಡುಕಾಡದ ಏನ್ ಕೇಳದ್ನ ಏನಿಲ್ಲ ಬಂದ್ರಪ್ಲ ಏನ್ ಚೀರಡದ ಕಾಣ ತಾಳ ಅವರು ಸ್ವಲ್ಪ ಇದು ಮಾಡ್ಯಾರಾರ ಬೇದಂಗ ಕಾಣ್ತಾರ ನ ಇದದನ್ ಕಾಣ್ತಾರ ಇದು ಮಾಡ್ಕ ಬಿಸಂದ ಮತ್ ಇದು ಮಾಡ್ಯಾರ್ ಮತ್ತೇನ್ ಅದೇ ಹಾಕ್ಯಾಡ್ಯಾರ ಮತ್ತೆ ನಾ ನೀ ಅನ್ಕೊಂತ
ಈ ಕೆವು ಇವನ ನಾ ಯಾಕ್ ಅರಾ ಆಕರೆ ದರಿ ಕದ ನ ಇವ ನೋಡ ಕಳಿತಲ್ಲಾ ನಂದಿಂದಾನೆ ಅಂತ ಹೇಳತಿ ಅವವು ಮನ್ಯಾಗ
ನಾ ಇಲ್ಲೂ ದೇವ್ರ ಕರ್ಕೊಂಡ ಹದ ನಾ ಇಂತವೇ ಮಾಡ್ತೀಬರೇ ಸುಮ್ಮ ಇರು
ಇಕ್ಕ ಅಂತೇಳಿ ಅಂದ್ರ ಹಾ ಹಾ
ನಾ ದೇವ್ದಿದಿಲ್ಲ ಅ್ರ ಇವ್ ದೇವನೂ ಬರ್ತಿದಿಲ್ಲ ಏನು ಆತಿದಿಲ್ಲ ಇವೆಲ್ಲ ಆತನೇ ಇರಲಿಲ್ಲಲ್ಲ ನಂದಿಂದನೇ ಆಗಿ ಟ ಹಾಗೆ ಹ ಇಲ್ಲಿ
ದೇವ್ರಲ್ಲ ದಿಡ್ರಿಲ್ಲಾ ಅದೇ ನಾ ಅದಕ್ಕೆ ನಂದ ಅವ್ರೇನು ಅಲ್ಲಿ ಹೋಗಿದಕೇನು ಈಕಿದ್ ಭ ಮಿಸ್ಟೇಕ್ ಅದಾರ ಈಕ ಕೇಳಿಲ್ಲ ಮತ್ ಕರ್ಕೊ ಬಂದ್ ಬೆಳಕ ಕರ್ಕೊಂಡ್ ಹೋಗಿರರ್ ಏನ್ ಮಾಡಿರ ಅ ಆದ್ಯಗ ತ ಇನ್ನು ಕೇಳಿಲ್ಲ ಅವ್ರ್ರೇ ಬಂದ ಕರ್ಕೊ್ ಮಂದಿನ್ ತಗೋ ಅದ್ಯಾಗ ಅಂತ ಹೇಳ್ ಸರ್ ಅವ್ರೆ ಕೇಳಿಲ್ಲ ಆಕಿ ಮ್ಯಾಲಿನಕ ಕೇಳೋದು ಆಕಿ ಮ್ಯಾಲಿನಕ ಕೇಳೋದು ಟ ಅ ಬಸ್ಸೇ ಬಂದಿಲ್ಲಲ್ ಇವತ್ತ ನಾ ಇಲ್ಲೇ ಕೂತೇನಿ ಬಸ್ಸೇ ಬಂದಿಲ್ಲಾ ತಂಗಿ ಹೇಳಿದಾಲ್ ಅಕ್ಕಿ ಹಿಂಗ ಆಗದು ಬಸ್ನ ಅವನೇ ಕರ್ಕೊ ಬಂದಿಲ್ಲ ಅಂದ್ರೆ ಅಕ್ಕಿ ಪರ ಎದಿ ಹೊಡದ ಏನಂಜರ ಆದ್ರ ಸಾಲಿಗೆ ಫೋನ್ ಹಚ್ಚಾಕಿ ಇದ್ದಲ್ ಅಂತ ಆಕೀ ಸಾಲಿ ಫೋನ್ ಹಚ್ಚಿದ ಅಂದ್ರ ಸಾಲಿದವ್ರ ಏನ್ಂತರು ಹ್ಯಾಂಗ ಏನು ಏನ್ರ ಅಂತೀರ ಮತ್ತ ಅಂತಲ್ಲ ಕ ಚೊಲೋ ಇದ್ದಿರ್ ತಗೋರವ ಇಬರು ಗಂಡ ಹೆಂಡತಿ ನಿ ಕೇಳ್ ನೇರವಾದ್ ಮಾತ್ರ ಕೇಳ್ಬೇಕ ಇಲ್ಲ ಮತ್ ನೀ ಬಂದಾಳ ಇಲ್ಲ ಅದೇ ಕರ್ಕೊಂಡ್ ಹೋಗಿರತ್ ನೇರವಾದ್ ಮಾತ್ರ ಕೇಳ್ಬೇಕ್ ಹಿಲ್ಲಾ ಹಚ್ಚೋಳ ಅದ್ರ ಸಲಕಕ್ಕೆ ಹಚ್ಚಲತ್ತೀನಿ ಆದ್ಯ ಸಲಕ್ಕೆ ಹಚ್ಚಲಕತೀನಿ ಕರ್ಕೊಂಡ್ ಹೋಗೋ ಸಲಕೆ ಹ ಮತ್ನಾ ಇನ ಇಲ್ಲೇ ಇದ್ದಿನ ಆಳಂದ್ ರೋಡಿಗೆ ಇದ್ದಿನ ತಂದಾರ ಬಂದ್ ಹೋಗ ಕ್ರ ಆಯತ ಅದ್ರ ಮಾಮನ್ ಫೋನ್ ಭ ಬಿ ಬ್ಯಾಟ್ರಿ ಲೋ ಅಗಲಕತದ ಅಂತ ಬ್ಯಾಟ್ರಿಲೋ ಆಗಿ ಬರ ಫೋನ್ ಸ್ವಿಚ್ ಅಪ್ ಐತತಿ ಈ ಮತ್ತ ನೆಕ್ಸ್ಟ್ ಟೈಮ್ ಹಚ್ಚದಾಗ ನಾಕೈಸಲ ಸುಚ್ಚಪ್ಪೆ ಬಂದ್ತ ಹೋರಿ ಈ ಕೇಳಿ ನ್ರ ಭ ಹೋಗಿ ಕರ್ಕೊಂಡ್ ಬಂದಿಲ್ಲ ಅಂತ ಹೇಳಿ ಆಕಿ ಸಿಟ್ಟಿನ್ಯಾಗ್ ಒಂದ್ ಸವ ಎಲ್ಲಿಗ್ ಹೋದ್ರ ಎಲ್ಲಿಗ ಇಲ್ಲ ಅಕಿ ಇನ ಬಸ್ ಇಳಾದಲ ಅಂತ ಬಾರ್ ಇಲ್ಲ ಹಲ್ಲ ಬ್ಯಾನಿಏ ಗಲ ಬ್ಯಾನಿ ಅಲ್ಲತ್ತತ್ತ ಹಂಗೆ ಬಂದಿದೆ ಬಂದು ಬ್ಯಾಗ್ ಬಿಟ್ಟಿಲ್ಲ ಏನಿಲ್ಲ ಹಂಗೆ ಗಾಡಿ ಮೇಲೆ ಅದ ಗಾ ಮೇ ಮ ದಾವನ್ನ ತರಕೊಂಡ ಯಾರೋರು
ಹೇಳೋ ಕಾ ಅಂಗ ಜೊತೆ ಮಾತಾಡ್ತಾರೆ ಕಾ ಫೋನ್ ಬಂದ್ತ ಕಾಕ ಜೊ ಮಾತಾ ಬರಬ್ಬರಾರ ಗಲ್ಲ ಏನೋ ಬ್ಯಾನಿ ಅಗಿದವ ಅಂತ ದವಾಖಾನೆ ಗೆ ಕರಕೊಂಡು ಹೋಗಿದಾನೆ ಅಂತ
ಹ್ಮ ಹ್ಮ ಹ್ಮ ಹಾ ಈಕಿ ಕೆಳದಿಲ್ಲ ಹಾ ಅವ ಮೂಕ್ ಬಸೋಣ ಆಕಿ ಚೀರ ಚಿರಾಡಕಿ ಹ ಅವ ಹೇಳ್ಬೇಕಿಲ್ಲ ಅವನು ಮಾಮನುೂ ಹೇಳಿಲ್ಲ ನೀ ಕೇಳಿಲಿ ಅಲ್ಲ ತವಾ ನೀ ನೀ ಕೇಳಿಲ ಅಲ್ಲ ಪೋರಿದ ನೀ ಎಲ್ಲಿ ಕೇಳಿದಿ ನೀ ಬರೇ ಬಂದಿದಿಲ್ಲ ಬಂದಿ ಲ್ಲತ್ತ ಕೇಳಿದಿ ನಾ ಇಲ್ಲೇ ಆ ಮಾಸ ಇರೋಣ ಅಂದ ನ ಆ ಮನಸನ್ಯಾಗ ಇಲ್ಲ ಹಬ ಆ
ಕ
ಅದೇ ಅಲ್ಲತ್ತನಿ
ಹ್ಮ
ನೀವ ಬಂದಿದ್ದಿಲ್ಲ ಬಂದಿದ್ದಿಲ್ಲ ಅ ಕೇಳ್ತ ಬಂದಿದ್ದಿಲ್ಲ ಅನ್ನೋದು ನಾ ಇಲ್ಲೇ ಇದ್ದೀನ್ ಆಳಂದ್ ರೋಡಿ ಆಳಂದ್ ರೋಡಿ ಅನ್ಕೋತ ಕೂತಾರ ಇವ್ರ ಕಲ್ತ್ ಹಾಂಗ ಮಾಡಿಕ ಶನ್ ಕುತರ ಹೊತಿದನಾ
ಎರ ಎಲ್ಲಿ ಮಾಡಡ್ಸಿಡೋರ ಇವರು
ಎಲ್ಲರು ಎದಿ ಒಡದು ಮಾತ್ ಚಿಟ್ಟೆ ಕಾಕ ಬಂದಸ ಮತ್ ನನಗೆ ಬೈತಾರ ಎಲ್ಲರೂ ನನಗ ಬೈತಾರ ಸ್ ನಿಂತ ಮಾತ್ರ ಮತ್ತೆ ನೀ ಎಂತಕ ನೀ ಅಂತಕ್ ಮಾತ್ ಯಾರ ಹೇಳ್ಬಕ್ ಮಾ ಮಾೇ ಕರ್ಕ ಮಂದಿರ ನೀ ಮತ್ ಡೈರೆಕ್ಟ್ ಕೇಳ್ಬಕ್ ನೀ ಯ್ ಹಚ್ಚಚದೆ ಅದ್ರ ಸಲಕ ಹಚ್ಚಲತ್ತಿನಲ್ಲ ತಂದ್ರು ಅವ ಮಾಮ ಅನ್ಕ್ರ ಅಂತ ತಿಳ್ಕೊಂಡ್ರತ್ತ ಕರ್ಲಿಕ್ ಬಾ ನ ಸಲಕ್ಕೆ ಹಚ್ಚಗಿತ್ತಾಳೆನತ್ ಅವ್ರ ತಿಳ್ಕೊಂಡ್ರತ್ತ ಏನಕ ಇರ್ಲಾಕ್ ಮೊದಲ್ ಫೋನ್ ಎತ್ತಿ ಮಾತಾಡ್ಬೇಕು ಇಲ್ಲಾ ಮಾಮಂದಿ ಫೋನ್ ಸ್ವಿಚ್ ಅಪ್ ಆಗಿತ್ತತ್ತ ಹಂಗಾಗಿ ಮಚ್ಚಲ ತೋರ ಮಾಮನು ಹ್ಮ್ ಏನ್ ಹೋದ್ರ ಅತ್ತಿ
ನಿ ಮದ್ ಈತ ಮುಗಿಸಕೊಂಡ್ ಇವತ್ತು ಸಿರಗ್ ಹೋಗ್ಯಾರ ನಿನ್ನ ಇವತ್ ಗಿಣಗೇರಿ ಹೋತಾರ
ಸೇರಿ ಹೋಗ್ಯಾರಾ ನಿನ್ನೆ
ಹ್ಮ್ ನಿಮ್ ಮದಿ ಮಾಡ್ಕೊಂಡ್ ಮದಿ ಈ ತತ್ತ ಮದ ಮುಗಿಸಿ ಹೋಗ್ಯಾರ ಇವತ್ ಸಂಜೆ ಕೇಳ್ದಿ ಗಿಣಗೇರಿ ಒತನ ಅಂತ ಬಾಬ ಬಂದ ನ ಹೆಂಗಿದ್ರು ಇಬ್ರಕತ್ರಿ ಓದತಾರತ್
ಹ್ಮ್ ಹ್ಮ್ ಹ್ಮ್
ಅಂಗ ಇದ್ರಾಗಿದ್ದೀವ ಶುರುಾಗಿದ್ದೀವಿ ನಾವೇ ಗೊತ್ತೀವಿ ಸಂಜ ತಮ್ಮ ಮುಂಜಾನೆ ಕಡೆ ಬಂದು್ ಕಲಪಗ ಬಂದು ಸ ಕಡೆ ಬಾರ ಆ ಕಡೆ
ಹ್ಮ್ ಹ್ಮ್ ಹ್ಮ್ ಮತ್ತ ಮತ್ತೆ ಬರ್ತಾನ
ಆಯ್ತಿ ಮತ್ತ ಏನ್ ಆದ್ರೂ ಇದ್ದರೆ ಬರತಾಳ ಇದ್ ಬರ್ತ ಮತ್ತ ಹಿಂಗ ಏನಾರ ಫಂಕ್ಷನ್ ಗಿಷನ್ ಇದ್ ಬರ್ತ ಸ್ಯಕಾರೆ ಯಾವೇೀ ಫಕ್ಷನ್ ಇಲ್ಲಂತ ಹೇಳುವಾ ಈಗ ಏನ ನೋಡ ಒಂದ್ ತಿಂಗಳು ಎಡು ತಿಂಗಳು ಈಗಾನೇ ಒಂದ್ ತಿಂಗ್ ಎರಡು ತಿಂಗಂಗಳು ಏನ ಇಿಲ್ಲ ನೋಡೋ ನನ್ನ ಈ ಕಡೆ ಕಾರ್ಯಕ್ರಮ ಅಂತೇಳಿ ಹೋಗ
ಆಯ್ತಲ್ ಮತ್ತೆಗ ಸೀಜನ್ ಬಿ ಮುಗೀತ
ಕಾರ್ಯಕ್ರಮ ಇಲ್ಲಾಂದ್ರೆ ಬಹಳ ದಿನ ಆಗಿರತ್ತೆ ಬ್ ಹೋದರು ಓತಾಳ ಅಷ್ಟೇ ತನ ನೋಡ್ತಾಳ ಯಾವ ಕಾರ್ಯಕ್ರಮ ಬರ್ಲಿಲ್ಲ ಅಂದ್ರ ತುಂಬನಾರೇ ಬಂದು ತಗೆ ಕಡೆ ಇಲ್ಲ ಬಾಬಾ ಯಾರಾರ್ಗಡೆ ಏನಾರ ಇತ್ತು ಇಲ್ಲ ಹೊಲ ದಿನ ಕೊಡೋಯ್ದು ಅದೇ ನಲ್ ಬರ್ತನ ನಿಮ್ ಜೊತೆ ಇರ್ತಾವ
ಎದ್ದುಖದಿ ಕಡೆ ಅಂದ್ರೆ
ಹಾ ಹೊಲದ್ದೇನಾರ ಇವ್ ರೊಕ್ಕ ಇ ಹೆಸರಿಗಾಗಿ್ ರೊಕ್ಕ ಕೂಡ ಹ್ ಅವು ಇವ್ ಕೆಲಸ ಅವ ಅವ ಏನಾರ ಇತ್ತಂದ್ರ ಬಬ ಬಂದ್ರೆ ನೋಡಿ ನಾನ್ ಬರ್ತೀಿ ನಿನ್ ಜೊತೆ ಅತ
ಹ್ಮ್ ಹ್ಮ್ ಮನಸ್ ಬರ್ಲ ಅಂದ್ರ ಬರ್ತ ಮ
ಹ ನಾ ಬ ಹೈರಣಾಣ ನ ಬ ನ ಬಂದ್ ಬಾಬಾ ಬಂದಾನ ಮನ್ನಿಸ ಅವ್ನ ಜೊತೆ ಮಾತ್ರ ಬೇ ಗಂಗ ಲಗ್ಣದ ಬರ ಹೇಳ ಕೆ ಬ್ ಲಗ್ಣ ಗೋ ಕೆ ಮ ಬರ್ತೇನ ಅದು ಬಿಟ್ಟಾಡದಕ್ಕೆ ಇಲ್ಲಂದ ಬರ್ಬೇಕ ಬಾಏ ಹೊಲದ ರೊಕ್ಕ ಕೊಡ ಬಂದಿದದ ನಾವು ಬಂದ್ ಮರ್ತಿನ ಬಂದನ್ ಬಾಬಾ
ಹಾ ಹಾ ಹಾ್
ಗಿಡತ ನಾ ನಾನನ್ಿಂಗಗೆ ನಮಗಗೆಾತ್ರೆ ಮಾಡ ಒಂದಲ ಒಂದ್ಲಲ್ಲನ್ ಬಾತ್ರೆ ಕೊಟ್ಟ ಪ್ರತಿನಿ ತಿ ನಿ ಅಂದ
ಈ ಈಗರೇ ಫೀ ಆದಾಗ ನೋಡ್ದ ಬಕ್ಕೊಂಟತ್ತ
ಹಾ ಲಕ್ಡ ಲಕ್ಡ ಅದ ಈ ಗಂಗಕರ್ ಮಗ ಲಗ್ದ ಇನ್ನೊಂದು ಎರಡು ಲಗ್ನದ ಬಂದೆ ಹದಿನೈ ದಿನ ಇಲ್ಲ ಇರ್ತಿ ಅವದ್ ಬರ್ತಾನ ಮುಂಜೆ ಬಂದ ರೊ ಕೊಡ್ತಾನ ಹೋತಾನ ಅದಕ್ಕೆ ಅವ್ ಜೊತೆ ನೀ ಅದಕ್ ಬರ್ತ ಅಯ ಮಯಾಗೋಗ್ಬೇಕೆ ಸ್ ನೀನ್ ಕೊಡ್ಬೇಕ ಬಸ್ನಾಗ ಏನ ಡಾನ್ಸ್ ಮಾಡಕೋ ಬರ್ತಾರ ನೀಗೆ
ಹೈರಾಣ ಏನಿನ ಫೀ ಪ್ರಫೀ ಇದ್ರವಿ ಹೈರಾಣ
ಎಂತ ಫ್ರೀ ಇಲ್ಲ ಬ ಇದು ಮನ್ಯಾಗ ವು ಕೈ ಕಾಲ ಆಡಸ್ಬಹುದು ತಿಗಿ ಆಡಬಹುದು ಏನ್ ಬಿೀ ಮಾಡ್ಬಹದು ಮನ್ಯಾಗ ಬಸ್ನಾಗ್ಯಾರ ಹ ಕಡಿ ಕೊಡ್ಬೇಕದ
ಬೇಜಾರ್ ಬೇಜಾರುತ್ವತ್ ನಾವೇ ಯ ಹೈರಣ ಆ ಬಂದಂಗ ಆಗಿಲ್ಲ ಅವವತ್ತಿನ ದಿನಾ
ಆಕಿ ತಿರಿಯಡಿ ರೂಡಿ ಬಿದ್ದದ ಈಕಿ ಏನ್ಂದಸಲ ನ್ ಹೈರಾಣ
ಅಂದ್ರ ಭೀ ಆಕ್ಟಿವ್ ಆಯ ನೀನ್ ಓಡಾಡಕ್
ನಾವು ಯಾವಾಗ ಬರ್ತದ ಯಾವಾಗ ಹೊರ್ತದ ದಾರಿ ಅ್ರ ನಾಕಕ್ ಹೋಗ್ಿಡತದ ಅಂತ ಹೇಳ ಬಸ್ ನಾಕ ಗುಲ್ಬರ್ಗದಾಗ ಅಂದಿವ ನೋಡು ನಾಕಕ್ ಯಾವಾಗ ಆತದತ್ತಿ ನೋಣ ನ ರೆ
ಅಯ್ ನಾಲ್ಕ ಅಂದ್ರ ಭೀ ತಡ ಹಗಿತ್ತು ಮ ಬರ್ಲಕ್ ನಮಗ್ ತಡಾನೇ ಆಗಿದಾರ
ಇಲ್ಲ ನಾಲ್ಕಾಗಕ್ ಬಸ್ ಸ್ಟ್ಯಾಂಡ್ ಆಗ ಇದಿದ್ದ್ರು ಇಲ್ಲ ನಾಲ್ಕ ಬಸ್ ಸ್ಟ್ಯಾಂಡ್ ಆಗ ಇದಿದ್ದ್ ನಾಕುರಿನ ನಮ್ಮ ಮನೆಗಿದ್ದ
ಹಾ ಹಾ ಹಾ ನಂಗೆ ಲೇಟ್ ಆಗಿತ್ತು ಹೌದು ನಾ ನನಗೆ ಆಯ್ತಾಯಯ್ತು ಬರ್ಲಕ್ಕ ನಾ ಪುಟ್ಟಿ ಮನಿ ಹೋದಲ್ಲ ಆಕಿ ಬಿಟ್ಟ ಮಾಡಿ ಬರ್ಲಕ್ಂ ಹೇಳಳೇ ಎಂಟ ಆಗ್ಯತ್ ನನಗೆ ಮನೆಗ್ ಬರ್ಲಕ್
ಹ್ಮ್ ಇಲ್ಲ ಅದ ಅಲ್ಲಿ ಎಂಟಕ್ ಬಿಡ್ತಾನ ಕೊಪ್ಪಳದಾಗ ಇಲ್ಲ ಎ ನಾಕ ಇರ್ತೆ ಯಾಕಂದ್ರೆ ನಾನ ಆ ಬಸ ಓಾಡಿನಲ್ಲಿ ಬಾಸಸಲ್ಲ
ಹಾ ಹಾ ಹಾ ಹ್ಮ ಮತ
ಹಚ್ಚಿದ್ದೇನು ಊರಿಗೆ ಫೋನ್ ಇಲ್ಲ ಲಕ್ಷ್ಮಿಗೆ ದೌಜನ ಇಲ್ಲವ ಕಿವವು ಸೀರೆ ಕುೂಚ್ಕಟ್ಟವ ಸೀರೆ ಕುಚ್ಕಟ್ಟತತಿ ನೋಡ್ರಿ
ಹ್ಮ್ ಹ್ಮ್ ಹ್ಮ್
ಎನ್ ಒಂದ್ರಡ್ ಸೀರಿ ಕುಚ್ ಕಟ್ಟೋ ಕೊಟ್ಟಾರ ಕುೂಚ್ ಕಟ್ಟೋ ಕೂಿನ ನವು ಜಲ್ದಿ ಮುಗಿಯ ಎರ ದಿನ ಬೇಕ ಒಂದ ಸರಿ ಕುೂಚ್ ಕಟ್ಟಬೇಕಂದ್ರೆದ ಬಾಂಡ ಗಿಳಾರ ಅವರು
ಹಾ ಹಾ
ಅದ್ ಕನ್ಕಂದ್ರ ಇ ನ ಬ್ಲೌಸ್ ಸೋಮಾರ ತನ ಏನ್ ಮಷಿನ್ ಮೇ ಕೊಡಲ್ಲ ಸೋಮವಾರ ತನ ಕುಚ್ ಕಟ್ಟ್ ಮುಗಿಸತನಿ
ನೀ ಏನ್ ಮಾಡ್ತೀಗ
ಕೇೇಳಸಲ ಆಗ್ಯದ ನೋಡು ಹಲೋ ಹಲೋ